ಎ ಹಲೋ ಏನಲ್ಲ ಬರು ನೀವು
ನಾವ್ ಏನಿಲ್ಲ ಬ್ರ ಯಾವ್ರ ಬ್ರ ನಿಮ್ದು
ನಮ್ದ ಶಿಂದಗಿ
ಸಿಿಂದಿಗೆ ಅವರ
ಹಬ್ರು ನಿಮ
ನಮ್ದುಷಾಬ್ರ
ಹಾ ಏನ್ ಮಾಡ್ತಿದ್ರಿಬ್ರು ಹ ಅಲೋ ಏನ್ ಮಾಡ್ತಿದ್ರಿ ಈಗ
ಏನಿಲ್ಲ ಅವ್ರ
ಊಟ ಆಯ್ತಾ
ಊಟ ಆಗಿದ ಬ್ರ
ಹ್ಮ್ ಹ್ಮ್
ನಾ ಈ ಕಡೆ ಗದ್ದೆ ಕಡೆ ಬಂದಿದ್ದೇಬ್ರ
ಹ್ಮ್ ಹ್ಮ್
ನೀವ ಎಲ್ಲಿದ್ದರಬ್ರ
ನಾವು ಈಗ ಮನಲ್ಲಿದ್ದೇವೆ
ಹೌದ್ರ
ಹ್ರ
ಮನಲೆ ಎಲ್ಲಾ ಆರಾಮಲ್ಲಬ್ರ
ಹಾ ಆರಾಮ್ ಇದನೆಪರು ಹಾ ಹೊಲ್ದಲ್ಲಿ ಏನನ್ ಬಿತಾರ
ಶೇಂಗಾ ತೊಗರಿ ಹತ್ತಿ ಬಿತ್ತಿದಿವಬ್ರ ನಿಮ್ ಕಡೆ
ನಮ್ ಕಡೆ ಹತ್ತಿ ಶಂಗಾ ತಗರಿಿ ಬಿಚ್ಚ ದೇವರು
ಹೌದಾಬರು
ಹ್ಮ
ಊಟ ಆಯ್ತ ಅವ್ರ
ಹಾ ಏನ ಆಗಲ್ರು
ಹಾಗಿಲ್ಲಾಬ್ರು
ಹ್ಮ್ ಹ್ಮ್ ನಾ ಇಲ್ವಾ
ನಮ್ದಾಯ್ತು ಬ್ರ ಈಗ ಹೋಟಲ್ಕ್ ಹೋಗಿ ಊಟ ಮಾಡ್ಕೊಂಡ ಬಂದೆ
ಹ್ಮ್ ಹ್ಮ್ ಏನ್ ಶಾಲೆ ಹೋಗ್ತಿಯ ಅಲ್ವಾ
ಒ ತಿನ್ ಪ್ರ
ಎಷ್ಟನೇ ಕ್ಲಾಸ್
ನ ಕ್ಲಸ್
ನೈನ್ತ್ ಕ್ಲಾಸ್ ಎಲ್ಲಿ
ಶಾಪುರ ಎಲ್ಲಿ ಹೋಗ್ತವ್ರಾ
ಹ್ಮ್ ಹ್ಮ್
ನೀವಲ್ಲ ಹತ
ಹಾ ಸ ಚಾಮಳ
ಶಾಮ ನ ಅವ್ರ
ಹರು
ಹಿಂದ್ಗಿ ಚನ್ನ ದೂರ ಆಗಲ್ವಾಬ್ರ
ಹಾಸ್ಟೆಲ್ ಇರ್ತನ್ ಬರು
ಹೌದಾ ಅವರು
ಹ್ಮ ಹ
ಸರ್ ಎಲ್ಲಾ ಚೆನ್ನಾಗಿದಾರ ಅವರು ಎಲ್ಲಾ ಪಾಠ ಚೆನ್ನಾಗ್ ಮಾಡ್ತಾರ
ಹಾ ಚೆನ್ನಾಗ್ ಮಾಡೋಡ್ತಾರೆ ನಿಮ್ ಕಡೆ
ನಮ್ ಕಡೆನು ಚೆನ್ನಾಗ್ ಮಾಡ್ತಾರೆ
ಹ್ಮ್
ನಿಮ್ ಕಡೆ ವಾಲಿಬಾಲ್ ಆರ್ಸ್ತಾರಬ್ರ
ಎಲ್ಲರು
ನಮ್ ಕಡೆ ಆ ವಾಲಿಬಾಲ್ ಕ್ರಿಕೆಟ್ ಎಲ್ಲಾ ಅರ್ಸ್ತಾರ್ಬ್ರ
ಹ್ಮ ಹ್ಮ್ ಮತ್ತೆ ಸಮಾಚಾರ ಒಬ್ರು
ಮತ್ತೇನಿಲ್ಲಬ್ರ ಊಟ ಆಯ್ತಾ ಅವ್ರ
ಇನ್ ಹಾಗೆಲ್ಬರು ಮಾಡ್ಬೇಕು ಹೋಗಿ ಮನೆಗೆ ಹೋಗಿ
ಹೌದಾ ಆ್ರ ನಿಮ್ ಕಡೆ ಎತ್ತ ಯಾವನ ಎತ್ತ ಎತ್ ಸಿಗ್ತ ಆ್ರ
ಹಾ ಶಿವಕ ನೋಡ್ಬ್ರಿ ಎಷ್ಟಕ್ ಬೇಕ್ರಿ
ಹ ಒಂದ ಒಂದ್ ಲಕ್ಷಕ್ ಬೇಕ್ರಿ
ಹಾ ಶಿವತ್ೊಗರುೂರ್
ಹೌದಾ ಅವರು
ಹಾ ಬ್ರ
ಇಲ್ಲ ರೀತ ಏನ ಜಳ ರೀತ ಏನಬ್ರ
ಎಮ್ರ
ಕಿಲಾರಿತಾಳಏನ ಜವಾರಿತಳನಪ್ಪ
ಯಾರವರು
ಜವಾರಿ ರೀ
ಹ್ಂ
ನಿಮ್ ಕಡೆ ಆಡು ಕುರಿಯವು ಎಲ್ಲಾ ಮೇಸ್ತಾರಲ್ಲಬ್ರ
ಹ್ಮ ಮಷ್ಟ್ತಾರೆ ಹ್ಮ
ನೀವ ಎಲ್ಲಿದ್ರವ್ರ
ನಾನಾ ಮನೆಯಲ್ಲಿ
ಮನೆಯಲ್ಲ ಯಬ್್ರ
ಹೌ್ರೀ
ಮನೇಲ್ ಏನ್ ಮಾಡ್ತಾ ಇದಿರ ಬ್ರೋ.
ಹೋಮ್ವರ್ಕ್ ಕೊಡ್ತಿದಿನಿ.
ಹೌದಾ ಬ್ರೋ
ಹ್ಮ್
ಹ ಇಲ್ಲಿ ಸಾಲಿ ಕಡೆಗ್ ಬಂದಿದ್ದೀವರು
ಹಾ ಏನ್ ಮಾಡ್ತಿದ್ರಬ್ರು
ಇಲ್ಲಿ ಶಾಲ ಮೇಲೆ ಬಿ ಕುಂತಿದವಿ ಇಬ್ರ
ಯಾರ್ಯಾರು ನಿಮ್ ದೋಸ್ತರಾ
ಹೂಬ್ರಾ
ಹಾ ಹಾ ನೀವ್ ದೋಸರೆ ಎಷ್ಟು ಜನ ಇದ್ದಾರೆ
ಹಾ ಬ್ರಾ
ನಿ ದೋಸ್ತರು ಎಷ್ಟು ಜನ ಇದ್ದಾರೆ
ಏ ಏನ್ ಬ್ರೋ
ನಿಮ್ ದೋಸ್ತ್ರು ಎಷ್ಟು ಜನ ಇದ್ದಾರ್ ಅಂದೆ.
ಹ್ಮ ಇಬ್ರ್ ಇದ್ದಾರೆ ಬ್ರೋ
ಕ್ರಿಕೆಟ್ ಆಡ್ತೀರಾ
ಆಡ್ತಾರ್ ಬ್ರೋ
ಹ್ಮ್ ಹ್ಮ್
ಏನ್ ಎಳ್ ಬ್ರೋ ಹಲೋ
ಹಲೋ
ಏನ್ ಮಾಡ್ತಾ ಇದಿರ ಬ್ರೋ
ಏನೆಲ್ಲ ಹೋಮ್ವರ್ಕ್ ಮಾಡಬೇಕೀಗ
ಹ್ಮ್ ಬ್ರೋ ಯಾವ್ದ್ ಬ್ರೊ ಕನ್ನಡನ ಇಂಗ್ಲಿಷ.
ಇಂಗ್ಲಿಷ
ಇಂಗ್ಲಿಷ್ ಅ ಬ್ರೋ.
ಹಾ ನಿಮ್ ಊರಗೇ ದೇವ್ರ್ ಕುಂತಿದಾವ.
ಇನ್ನ ಇಲ್ಲ ಇವತ್ತು ಹಾಲ್ ತುಸ್ಕಂಬರಕ್ ಹೋಗಾರೆ ಬ್ರೊ.
ಹಾ ಹ ನಮ್ಮ್ ಊರಲ್ಲೆ ಕುಂತಿದಾವೆ.
ಹೌದ ಬ್ರೋ
ಹ್ಮ್
ಹಾಲ್ ತುಂಬ್ಸ್ಕೊಂಬರಕ್ ಹೋಗಿದಾರೆ ನಾಳೆ ಬರ್ತಾರ್ ಬ್ರೋ.
ಹ್ಮ್ ಹ್ಮ್
ಹಂಗೆ ನಮ್ ಅಪ್ಪ ನಮ್ಮಪ್ಪನ್ ಗಾಡಿ ತಗೊಂಡ್ ಹೋಗಿದಾರೆ ಬ್ರೋ.
ಹ್ಮ ಹ್ಮ ಯಾರಲ್ಲ ಇದ್ದಾರೆ ನಿಮ್ ಮನೆಯಲ್ಲಿ.
ನಮ್ಮ್ ಮನೇಲಿ ಯಾರ್ಯಾರ್ ಹೋಗಿಲ್ ಬ್ರೋ ನಮ್ಮ್ ಮನೇಲಿ ಯಾರು ಹೋಗಿಲ್ ಬ್ರೋ.
ಹ್ಮ್ ನಿಮ್ ಅಪ್ಪ ಹೋಗಿಲ್ವಾ,
ಇಲ್ಲ ಬ್ರೊ ನಮ್ ಅಪ್ಪನ್ ಗಾಡಿ ಇಸ್ಕೊಂಡ್ ಬೇರೆ ಅವ್ರ್ ಹೋಗಿದಾರೆ.
ಹಾ ಹಾ ಹ ಹಾ ಸರಿ ಅಂದ್
ಎ ಇದು ನಿಮ್ ಕಡೆ ಯವ್ ಹ ದ ದೇವ್ರು ಎಷ್ಟಿದಾವ್ ಬ್ರೋ
ನಮ್ ಕಡೆ ಎರಡು.
ಎರಡಾ ಬ್ರೋ
ಹ ಬ್ರೋ
ನಮ್ ಕಡೆ ಮೂರ್ ಇದಾವ್ ಬ್ರೋ.
ಹ್ಮ್ ಹ್ಮ್
ಸಾಲ್ ದೇವ್ರ್ ಅಂತಿರುತ್ತ ಬ್ರೋ ಮತ್ತ ಮೂರು ದೊಡ್ ದೇವ್ರು ಬ್ರೋ.
ಹಾ ಹ ಬ್ರೋ
ಎಲ್ಲಿದೀರ ಬ್ರೋ ಈಗ,
ಈಗ ಮನೇಲಿ ಹೋಮ್ವರ್ಕ್ ಮಾಡಿ ಆಚೆ ಕಡೆ ಬರ್ಬೇಕು.
ಹೌಲಾ ಬ್ರೋ
ಹ್ಮ್ ಹ್ಮ್.
ನೀವೆನ್ ಕ್ರಿಕೆಟ್ ಆಡಿದ್ರಿ ಇವತ್ತು,
ಮಾಡಿದೀವ್ ಬ್ರೊ
ಹ್ಮ್ ಹ್ಮ್
ಸೋಮ್ಯಾ ಚರೀ ಬ್ರೊ ಇಲ್ಲಿ ಯಾರೊ ಕರೀತಾ ಇದಾರ್ ಬನ್ನಿ ಬ್ರೋ.
ಯಾವ ಎಲ್ಲಿ ಬರ್ಬೇಕು
ಇಲ್ಲಿ ಆಗಲೇ ಇಸ್ಕೊಂಡ್ರಲ್ಲ ಅದನ್ನ.
ಪೋನ್ ಈಸ್ಕೊಂಡ್ರೇಲ್ಲಿ.
ಹಾ ಬನ್ನಿ ಬ್ರೋ ಕರಿತಿದರೆ.
ಹಾ ಬಂದಿ ಒಂದಸ ಬೇರು.
ಬನ್ನಿ ಬ್ರೋ ಹಾಗ. ಹಂಗೆ ಎಲ್ಲಿದಿರಿ ಬ್ರೋ ನೀವು.
ಇಲ್ಲಿ ಶಾಲೆ ಗೇಟ್ಟ್ಹತ್ರ ಬರ್ರಿ.
ಅಲ್ಲೆ ಅಲ್ಲೆ ನಾನು ಅಲ್ಲೇ ನಿಂತೇನ.
ಅಲ್ಲೇದೀರಾ ನೀವುನು.
ಹ ಹಲೊ ಬ್ರೋ ಪಾರ್ಚಿನಳಿ ಆಗ ಬನ್ನಿ ಬೇಗ. ಬರಿಮ್ಮ ಮುನ್ನೂರ ನೂರ ಮೂರು. ಹಲೋ.
ಬಂದ ಬ್ರೋ ಇಲ್ಲಿನ್.
ಹೌದಾ ಬ್ರೋ . ತಡಿ ಬ್ರೋ ಹಂಗೇ. ಎಲ್ಲಿದಿರ ಬ್ರೋ ಕ್ಯಾನಸ್ತ ಇಲ್ಲವಲ್ಲ.
ಇಲ್ಲಿ ಹಿಂದ.
ಹಾ ಅಚ್ಚಿಕಡೆ ಬರ್ತೀರಿ ಇಲ್ಲವೋ.
ಹಾ ಬರ್ತೇನಿ.
ಆಯ್ತು ಬನ್ನಿ ಮಾತ್.
ಹ್ಮ್ ಹ್ಮ್ .
ಬಸ್ ಬಂತಾ.
ಹ್ಮ್ ಬಂತು.
ಯಾವುರ್ದ ಬ್ರೋ ಅದ ಬಸ್ಸು.
ಅದು ಶಾಪೂರ್.
ಶಾಪೂರ ಆ ಬ್ರೋ.
ಹ ಬ್ರೋ.
ನಾ ಕಾಡಗೆರ್ದ ಮಾಡಿದ್ದೆ ಬ್ರೋ.
ಹ ಶಾಪುರಿಂದ ಬರತ್ತೆ ಬ್ರೋ ಬೂನೂರು ಚಾಮಳಕ್ ಬರ್ತ ಬ್ರೋ.
ಹೌದಾ ಬ್ರೋ.
ಹೆಲೋ ಬ್ರೋ.
ಇಲ್ಲಿ ಎತ್ತಿದಾವ್ ಬ್ರೋ.
ಯಾರೊ ಬ್ರೋ.
ಹ ಯಾರು ಪಂಪ ರೆಡಿ ಕೊಡೋನಗ್ರ
ಹಾ ಹಾ ನಿಮ್ ನಿಮ್ಮ್ ಮನೇೆಯಲ್ಲಿ ಇದ್ದಾವ ಎತ್ತ.
ಇದಾವ ಬ್ರೋ. ನಿಮ್ಮ ಮನೇಲ್ ಬ್ರೋ.
ನ ಹೊಲ್ದೆೇಲಿಲ್ಲ.
ನಿಮಮ್ಮನ ಇಲ್ಲಲ್ವಾಾಬ್ರೋ
ಎಲ ಬರತೆ
ತಗೊಳ್ಬೇಕುಬ್ರ ನೀವು
ಹೋಗ್ಬೇಕಕ್ ಬುರು ಈಗ
ಯಾವಾಗಬ್ರೋ.
ಇನ್ನ ಒಂದು ಎರಡ್ ಮೂರ್ ದಿನ.
ಎಷ್ಟು ಒಳಗಡೆ ಸಿಗ್ಬೇಕು ಹೇಳಿ ಇಲ್ಲಿ ನಮ್ಮ್ ಊರ್ ಕಡೆ ಇದ್ದಾವೆ.
ಒಂದ ಲಕ್ಷದೊಲೀ ಗ ಬ್ರೋ.
ಹೌದಾ ಬ್ರೋ.
ಹ್ಮ.
ಇಲ್ಲಿ ಇದರೋ ಒಬ್ರು ಎರಡ್ ಲಕ್ಷ ಕೊಡ್ತಿರ ಅಂತೆ.
ಹಾ ನೋಡೋಣ ಬ್ರೋ ನಾಳೆ ಬರ್ತೀನಿ.
ಬರ್ತೀರಾ ಬ್ರೋ.
ಹಾ ನಾಳೆ ಬರ್ತೇನಿ.
ಹೌದ ಅ ಬ್ರೋ ಹ್ಮ ನಮ್ದ್
ಅವ್ರದ ಅವ್ರ್ದ ರೀ ಎತ್
ಅವ್ರದುು ಅವ್ರದುು ಶಾಪುರೇ ಬ್ರ
ಹಾ ರ ನಮ್ ಮುಂಜೆನ ಬರ್ತನ್ತ್ವ್ರೀ
ಹಾ ಬ್ರೊ
ಆ ಅ
ಎಲ್ಲಿದ್ರಬ್ರು ಯೋಗ ಮನೆಯಲ್ಲಿ ಮನೆ ಇಂತ ಹೊರಗಡೆ
ಹೋದು ಹೋದು ಬಿ ಹ ಹ ಹ
ಮಳೆಯಿಂದ ಹೊರಗಡೆ ಬಂದಿರ ಇಲ್ವಾ
ಹಾ ಬಂದೆ ಬುರ್ಕ ಈಗ
ಬಂದಿದರಾ
ಹಾ ಬ್ರೋ
ಹ್ಮ ನಾವವು ಈ ಕ ನಾವ್ ಈ ಕಡೆ ಶಾಲೆ ಒಳಗಡೆ ಬಂದಿವ್ರ
ಹಾ ನಾವಿಲ್ಲಿ ಎಂದಿದ್ದೇವೆ ಗುಡಿಯಿಂದ ಬಂದ ಈಗ ಮನೆಯಿಂದ
ಹೌದ ಬ್ರೋ ಇಲ್ಲಿ ಶಾಲೆ ಒಳಗಡೆ ಯಾರಲ್ಲ ಬ್ರೋ ನಾವ್ ಹಬ್ಬನೇ ಬಂದಿದ್ದೀನ್ ಬ್ರ
ಹಾ ಬ್ರ
ಹ್ಮ್
ಏನ್ ಬ್ರೋ ನಿಮ್ಗೆ ಇಷ ಬರುತ್ತೆ
ಈಸ್ ಬರಲ್ಲ ಬ್ರೋ ನಿಂಗಗೆವ್ರ
ನನ್ಗೆ ಬರ್ತೆೇ ನೀವು ಕಲಿಬೇಕೆಲ್ಲ ಅ ಶಿವವು ಮಧು ಇದನ್ನ
ಅ ಹೋಗ್ತೀಿನಿ ಅವರು ಕಲ್ಸ್ತಾರ ದಿನಾ ಶನಿವಾರ ಶನಿವಾರ ಹೋಗಿ ಅ ಕಲ್ತೀಿನಿ
ಹಾ ನಾಳೆ ಹೋಗ್ತೀರಿ ಎಲ್ಲ ರವಿವಾರ ಸೂಟಿ
ಹೋಗ್ತವ್ರ ಸ್ವಿಮ್ ಮಾಡಕ್ ಹಗಿ ಬರ್ತೆ
ಇವತ್ ಮಧ್ಯಾಹ್ನ ಹೋಗಿದ್್ರಂತೆ ಈ ಸಡಕ್ ಅವರು
ಹ್ಮ ಹೋಗಿದ್ರು ಬ್ರ ನಾನ್ ಚಾಮನಕ್ ಹೋಗಿದ್ದೆ
ಹಾ ಹಾ ಬ್ರೋ
ನೀವ್ ಎಲ್ಲಿಗೋಗಿದ್ರು ಬ್ರೋ ಯತ್ತು
ನಾ ಶಾಲೆಗೆ ಹಯ್ದವರು ಹಾ ಬರು
ಶಾಲೆಾಗ ಹೋಗಿದ ಅವರು
ಹಾ ಬ್ರ
ನಮ್ ಬಸ ಏನ್ ಹಚ್ಚಿದ ನಮ್ಗೆ ಹದ ಬೇರೆ ಬೇರೆ ಬೇ ಮಾತಾಡ್ತಾ ಇದ್ದಾರೆ ಅದಕ್ಕೆ
ಹಾ ಅವ್ರೀ
ನಾ ಓಡ್ತಾ ಇದ್ದೀನಯ
ಹರು
ಎಲ್ಲಿದ್ರಗ ಇವಾಗ
ನಾ ಮುದುಗ ಗುಡಿ ಅಂದಿದ್ದೀನಿ
ಹೌದಾ ಅವರು
ಹ್ರ
ನಾ ಶಾಲೆೆಗೆಗ್ ಗೇಟ್ ಹತ್ರ ಇದ್ದೀನ್ರ
ಹ್ಮ್ ಹಬಾ
ಬ್ರ
ಹಾ ಬ್ರೋ ನಾಯ್ ಸೋಮಣ ಶಾಲೆಗೆಗ್ ಹೋಗಬ
ಹೌದ ಪವಾ
ಮಕ್ಕ
ಹ್ಮ್
ನಿಮ್ ಶಾಲೆಯಲ್ಲಿ ಸೋರ್ ವಾಲಿಬಾಲ್ ಆಡಸ್ತಾರಾ
ಆಡ್ಸ್ತಾರ್
ಹ್ಮ ಹ್ಮ
ನಿಮ್ ಶಾಲೆಲ್ ಬರ
ನಮ್ಮ್ ಶಾಲೆಯಲ್ಲಿ ಆಡಸ್ತಾರೆ ಖೋಖೋ ಖೋಖೋ ಕ್ರಿಕೆಟು
ಇ ಮತ್ತ ಏನ್ ಆಡ್ಸಲ್ ಆಬ್ರ
ಏನ್ ಆಡ್ಸಲ್ವರು ಇಷ್ಟೇ ಖೋ ಖೋ ಕಬಡ್ಡಿ ಕ್ರಿಕೆಟ್ ಇಷ್ಟೇ
ನಮ್ಗಡೆ ಖಖೋ ಆಡ್ಸಲಬ್ರ
ಹ್ಮ ಹ್ಮ
ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಆಡಸ್ತಾರಬ್ರ
ನಾವ್ ಶಾಲೆಯಲ್ಲಿ ಕ್ರಿಕೆಟ್ ಆಡಸ್ತರಬ್ರು ಗ್ರೌಂಡ್ ಅದ
ಹೌದ ಆಬ್ರು
ಹ್ಮ ವಾಲಿಬಾಲ್ ಕಂಬ ಇಲ್ಲ ಮೂರ್ ದಟ್ರ ಒಂದು
ಹೌದಾ ಅವರು
ಹಾ ಆಯ್ಕ ಒಂದ ಕೋಕ ಕಂಬ ಆ ಕೋಕ ಕಂಬ ಅವ್ರಿ ಅದಕ್ಕೆ ಕೋಕ ಆಡಸ್ತಾರ
ಹೌದಾ ಅವರು
ಹ ಬ್ರೀ ಈಗ ಹೋಮ್ವರ್ಕ್ ಮಾಡಿ ಬೆಳಿದ್ದೀರಾ ನೀವು